ಹಲೋ ಹಾ.
ಹಲೋ.
ಹಾ. ಹ್ಮ್ ಹಲೋ.
ಹಲೋ.
ಆ.
ಹಲೋ.
ಚೋಳ ಬಂದಂದ ಚೋಳ ಹೋಡ್ಯಾಕತ್ತೆನಿ.
ಕೇಲ್ತಲ್ಲ.
ಹ್ಮ ಕೆಲಾಕತ್ ಸವಕರ್ರೆ.
ಹಾ.
ಹ್ಮ್.
ಹಾ.
ಚೋಳ ಚೋಳ ಬಂದದ ಅಂದೇ. .
ಹೇಳ್.
ಹಲೋ.
ಮ ವಿ ಜಯಗಲ್ಲ ಆಗಲ್ಲ ಆಟ ಬರಾಕತ್ತ ಎನ್ ನಿಂಗ.
ಹ್ಮ್ ಏನೋ ವದ್ರಾಕತ್ತ ನೋಡ್.
ಸ್ವಪಜ ಜಯತತಿ ಮಮ್ ಬೇರೆಸೆಗಟ್ ಆಗೆದ.
ಹ್ಮ್.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
ಹ್ಮ ಹ್ಮ.
ಹ್ಮ್.
ಹ್ಮ ನಿಂತದೆ ಎಲ್ಲ ಮಳನೇ ಇಲ್ಲ ಸುಮ್ಮ್ ಮನನ ಹೊರಗತ್ ಹೋಗ್ರಿ.
ಹಾ.
ಸುಮ್ ತೋಪ್ರ ಹೋದ್ರಾಗತ್ತಪ್ಪ ಅಂದೆ ನಿನ್ನೆ ಎಲ್ಲಾ.
ಏನ ಕೇಳಲ ಈ ಮಾಡರಿ ಹಾಯಿಬಡ ಕಂಡಪಟ್ಟ.
ನಿನ್ನೆ ಇಲ್ಲಾ ಅಂದೆ ಬರ ತೂಪ ಹೋದ್ರಕತ್ತ ಸುಮ್ ಸನ್ನೆಗೆ.
ಹೌದ ಅಕ್ಕಾ. ಎಷ್ಟು ಬಂದನ್ ಹೋದೋ.
ಅಲ್ಲೋ ತೂಪ್ರ ಉದ್ರಕದ್ದಂದೆ ಸುಮ ಸಣ್ಣಗೆ ಉದ್ರಕದ್ದಿನ.
ಎಡ ಸಣ್ಣ ಉದ್ರಾಕತ್ತೆದ.
ಹ್ಮ್ ಇಲ್ಲಿ ಸಣ್ಣಾಗನ ಉದರಕತ ಇಲ್ಲಿ ವಜ್ಜೆ ಅದ ಏನ.
ಲ್ಲ ಈಟೆ ಅಂದ್ರ ಈಗ ಒಳಗ ಎಷ ಅಲ್ಲ ಕೆಲ್ಸ ಆಗ್ತದ ಈಟೆ.
ಒಳಗಲ್ಲಸ ಎಸ್ತ ಆಯ್ತು ಮಳೆ ಹೋಗಿ ಏನ್ ಸುದ್ದ.
ಏ ನಮ್ ಬಂದೋ ಮಳಿ.
ಯಾವಾಗ.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
ಹೌದಾ.
ಐದು ಗಂಟಕ್ಕ ಉಜ್ಯ್ ಚಿಲಕನೊ ಮನಾಬ.
ನಾಳಿಗೆ ಏನ್ ಮೋಟರ್ ಚಾಲೂ ಮಾಡೋದ ಅವಶ್ಯಕತೆ ಇಲ್ಲಾ.
ಏ ಇಲ್ಲ ನಾಳೆ ಬಂದ್ ಮೋಟರ್.
ಏ ಒಡ ಒಲ್ಲ ಸುಮ್ ಮ್ಯಲ್ ಮಾರ್ನೆಗೆಗ ಅ್ಕತ್ ಬನಿ ನೀ.
ಏ ಐ ಸಿ ರಗಢ ಆಗ್ಯಾವ್.
ಐಸಿ ಆದ್ರ ನು ಏನ ಆಗಲ್ಲ.
ಹ್ಮ್ ಹ್ಮ್ ಹೊಲಸ ಹಾ.
ಎಣ್ಣಿ ಎಣ್ಣಿ ತಗಂಬಂದಿ.
ನೈ ಬಾ.
ಯಾಕ.
ಚಸ್ಮೆನ್ ಸಿಗ್ತೇನೆ ಕೇಳ ಅಲ್ಲೆ.
ಯಾವ್ದ.
ರಾಜಸ್ಥಾನ ಚಸ್ಮಾ.
ರಾಜಸ್ಥಾನ್ ಚಸ್ಮ.
ಹಾ ಹ. ಯ ಪೋನನ್ಯಾಗ ತೋರಸ್ತಾರ್ ಅಲ್ಲೆ ಅದ.
ಏ ಎಣ್ಣಿ ಹೆಸರು ಹೇಳ ಕೇಳ್ತಿನಿ.
ಹೌದಾ ಹಾ.
ಹಾ ಅದು ಎಣ್ಣೆ ಎಣ್ಣೆ ಹೆಸರು ಯಾವದು.
ಅದ ರಾಜೇಶ ಚಸ್ಮಾ.
ಅದು ಪೋಟೋ ಅದಾನ ಪೋಟಗನ್ ಹಾಕ್.
ಅದ ಅಂದ್ರೇನು ಮರ ಪೊನ ತೋಸಲ್ಲ.
ಆಂಧ್ರಾ ಎಣ್ಣೆ.
ಆಂಧ್ರ ಪ್ರೇಶ ತಧ ಅದು ಎಣ್ಣಿ ಅದ.
ಯಾವ್ ಎಲ್ಲ ಆಗಲ್ಲ ಹೇಳ ಯಾವ್ದ ಶಾಹಾಪೂರದಾಗ ತರ್ಕ ನಿಂದಿಲ್ಲ ತುಂಬಂದ ಹೊಡ್ಯೋದು.
ಅಯ ವಳ ಆಯ್ದ ಮಡತ ಬಯರೆ ಬರ್ತ.
ಹಾ.
ಹ್ಮ್
ಹ್ಮ್ ಹ್ಮ್
ಹ್ಮ್
ಏ ಆಯ್ತಾ ಸೂರಪುರ್ ಕ್ಕೆ ಹೋದ್ ಕೆಲಸ.
ಅಲ್ಲೇ ಕೆಲಸ
ಯಾಕ
ಸೂರಪುರ್ ಹೋಗಿಲ್ಲ ಲೇಟ್ ಆಯ್ತು ತಗೋ ಇಲ್ಲಿ ಇಲ್ಲಿ ಸೋಲಕ್ಕೆ ಲೇಟ್ ಆಯ್ತು. ಒಳ್ಳಲ್ಲ ಸೂರಪುರ್ ಕ ಎಸ್ ಒಂದ್ ಗಂಟೆ ಆಯ್ತ್ ಒಂದು ಎರಡು ಆಗಿತ್ತು ಒಂದುವರೆ ಆಯಿತು.
ಹ್ಮ ಒಂದು ಎರಡು ಗಂಟೆ ತಾನೇ ಏನ್ ಮಾಡೋದ್.
ಏ ಸ್ವಂತ ಆಗತ್ ನೋಡ್
ಹ್ಮ್
ಲೇಟ್ ಆಯ್ತು ಹೊಲ್ದಲಸಿ ಲೇಟ್ ಆಗಿ ಬಾ ಹೊಲದಲೈಸಿ ಲೇಟ್ ಆಗಿ ಬಂದ್ಯಾ ಹೊಲ್ದ ಲೈಸೆ ಹನ್ನೊಂದಕ್ಕೆ ಬಂದಿ ಬರೋದು.
ಹ್ಮ್
ಹಾ
ಹ್ಮ್ ಹನ್ನೊಂದಕ್ ಬಂದೆ.
ಅಂದ್ರೆ ಹನ್ನೊಂದಕ್ಕೆ ಬಂದೆ ಒಂದ್ ಜಳಕ ಮಾಡಿ ಉಂಡು ಮಾಡಿ ಹೂ ಮಾಡಿ. ಅದೇ ಹನ್ನೆರಡು ಹನ್ನೆರಡುವರೆ ಆಯಿತು.
ಹ್ಮ್
ಹ್ಮ
ಹ್ಮ್ ಹ್ಮ್ ತಿಮಳಲ
ಹ್ಮ್
ಹಾ
ಹೇಳ
ಹಾ ದೋಸ್ತಾ ಏನ ಎಲ್ಲ ಹಂಗಲ್ಲರ್ ಇದೊಂದ್ ಫೋನ್ ಆದ ಇನ್ನೊಂದು ಉಳ ಆಯ್ತತ್ ಇಪ್ಪತ್ತೊಂಬತ್ ತ್ತತವ ಇನ್ನೊಂದು ದುಳ್ ಲಾಸ್ಟ್
ಲಾಸ್ಟ
ಹಲೋ ಹ ಇದೊಂದೂ ಲ್ಲೇ ಇನ್ನೊಂದು ಆದ ಇನ್ನೊಂದ್ ಆದಾ
ಹೆ ಸನ್ ಡೈರೆಕ್ಟ್ ಇಲ್ಲ.
ಒಂದೇಂದು ಸುಮ್ಮ ಎಡ್ಡವು ಒಂದ್ ಹಚ್ಚನಿಗೆ ಆಯ್ತು ಇದೊಂದು ಮುಗೀತಂದ್ರೆ ಇನ್ನೊಂದ್ ತ್ತದ ಅದು ಹಚ್ಚಿನೀ ಫೋನ್ ಆಟ ಚಲ ಇಟ್ಟು ಮೊಕ್ಕಾಬೂಡು ಆ ನಾಳಿಗಲ್ಲ.
ಹ್ಮ
ಅವ್ ಬರವನ ಬರ್ತಾವ ಅದಕ್ಕೆ ನಾಳಿಕ್ ಪೇಮೆಂಟ್ ಆತಾವ ನೋಡವು.
ಆತ್ತವಂದೇ
ಹ್ಮ ಆತಾವ ಗ್ಯಾರಂಟಿ ನಾಳೆ ರೆವೆ
ಹಾ ನಾಳೆ ಭಾನರ ಆತಂದೆ ಕೆಲಸ
ಹ್ಮ್ ಆವೂ ನಾಳಗೆ ಆದ ಟಾರ್ಗೆಟೂ
ಹ್ಮ್ ಹ್ಮ್
ಏನ್ ಮಾಡ್ತಾನೇನೋ ನಾನು ಬಂದು ಅಂದ್ರೆ ಎಲ್ಲ ಸಾರ್ಗ ಅದೂ ಹೋತ್ತವ್ ನೋಡೂ
ಸವಿರಾ.
ಸಾವಿರ ಅಲ್ವೋ.
ಹಾ.
ಅವ್ಸ್ ಬಂದಸ ಈಗ ಕರಿರ್ಗೆ ಹೋಗ್ತಾವ.
ಹಾ ಸಾಲ ಮಾಡಿದಪ್ಪ.
ಹ ಮತ್ತ ಏನ್ದ ಏನ್ ಬಂದಂಗ ಆಯ್ತು ಬಂದ್ ಬರ್ಲದಂಗ ಆಯ್ತ.
ಹ್ಮ್.
ಅದಕ್ಕಾಗ ಇಗಸ್ ಮಾತಾಡನ ಅಂದ್ರ ಎಸನ ಎಷ್ಟ ಬರ್ತಾವ ಮತ್ತಸ.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
ಸುಮ ನನ್ನ ಖರ್ಚಕ್ಕನ ಆತ ಅವಲ್ಲ ಮ್ಯಲ್. ಅಸ ದಿನ ಜಾಕ .
ಅದ.
ಹ್ಮ್ ನೀನೀಗ ಎಷ್ಟ ಜಮ ಆಗ್ಯಾವ್.
ಏನ ಜಮ ಇಲ್ಲ ಆಟ ಪೆಂಡಿಂಗು ಹ ನೂರ ಎಪ್ಪತ್ತೈದು ರೂಪಾಯಿ.
ಏ ಮತ್ತ ಬಂದಿಲ್ಲ ನೀಗ.
ಎನ್ನೋಡ.
ಏ ನೀ ಅವು ನಮ್ಗೆ ಅವು ಮೊನೆೆ ಹೋದನಲ್ಲ ಆ.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
ಏ ಇಲ್ಲ ಏನ್ ಈಲೋ ಮಾರ ಸುಮನ ವರ್ಗ ತೀರ್ಗ್ಯಾಡಾಕತ್ತಿನಿ.
ಕೇಳಲ್ಲ ಬಡಾರಪ್ಪ ಏನ್ ಅದಾರಲ್ಲ.
ಹೊರಗೆ ಹೊರಗಕ್ ತಿರ್ಗಡಕತ್ನ.
ಚತ್ತದ ಕೇಳಲ್ ಏನ.
ಏ ಇಲ್ಲೋ. ಹೊರಗ ತಿರ್ಗಡಕತ್ನ ಮಳೆ ಇಲ್ಲ ಇಲ್ಲೇ. ಮಳೆ ಬರಾಕತ್ತ ಅಂದೇ.
ದುಜನ ಮಾಡಳಕದು ಸಣ್ಣಾಗಿ.
ಹ್ಮ್ ಹ್ಮ್ ಇಲ್ಲ ಏನ್ ಮಳೆಲ್ಲ ಪಳೆಲ್ಲ.
ಇಲ್ಲ ಕೆಮ್ಮ ಮಾಡಲ್ಲ.
ಹ್ಮ್ ಹ್ಮ್.
ಆ.
ಇಲ್ಲ ಅಂದೆ ಮಳೆ ಇಲ್ಲ.
ಹೊರಗ ತಿರ್ಗಿಡಗೈತೇನೆ.
ಹ್ಮ ಪೋನ್ನ್ ಮತ ಹೊರಗ ತಿರ್ಗಾಡಾಕತ್ನಿ ನಾ.
ಹ್ಮ ಹ್ಮ ಮಳೆ ಇಲ್ಲ.
ಹ್ಮ್ ಮಳೆ ಇಲ್ಲ ಅಂದೆ ಹೊರಗ್ ತಿಗಡೆಗೈತ್ ನೋಡು ಸುಮ್ ತೋಪದತ್ತ.
ಹಾ.
ಹ್ಮ್ ಯಾವ ಮಳೆ ಎಲ್ಲಪ್ಪ ಇಲ್ಲ.
ದೋಸ್ತ ಎಸ್ ನಿಮಶ ಆತ ನಿದ್ದ ಬರಗ.
. ರಸ್ತ ಏಳು ನಿಮಿಷ ಆಗದ ಇನ್ನ ಐದು ನಿಮಿಷ ಬಾಕಿ ಅದ. ಹಲೋ ಹಾ.
ಎಸ್ ನಿಮಷಾ.
ಹಲೋ ಐದ್ಐದ್ ನಿಮಿಷ್ ಬಾಕಿ ಅದ ನೋಡ ಆಯ್ತು ಏಳ್ ನಿಮಿಷ ಆಗ್ಯದ.
ಏಳು ನಿಮಷ.
ಹಾ ಏಳ ಅಗೆದ ಇನ ಐದು ನಿಮಿಷ ಬಾಕಿ ಅದ. ದೋಸ್ತ ಕರಿಯಗೈತಿ ಮನ್ಗೊಂಡದಪ್ಪಾ
ಅಲ ಸೋಳದಪೈತಿ
ಹ್ಮ್ ಸಾವಣಮ್ಮ ಟೇಟಾಸ್ ಇಟ್ಟಿದ್ದ ಅದಕ ನೋಡ ಬಾರಿ ಅದ್ ಮಣ್ಕಲ್ ಮಟ ಮೇಲೂ
ಹೆತ್ ಮಂಗಳಗೊಂದ್
ಹ್ಮ್ ಅವು ಊರಗ್ ಎತ್ತು ಒತ್ತವೊ ದಬಾಯಿಸಿ.
ಹಾ
ಊರುಗಳು ಅಂತ ಎರಡದಾಬಯಿಸಿ ತಿರಗಡತ್ತಾವ್ ಅಂತನಿ
ಹ್ಮ್ ಯಾರೋ ಊರುಗಳು
ಆ
ಯಾರೋ ಊರುಗಳು
ಕರಿಯಪ್ಪನೋವ್
ನಮ್ಮವ
ನಿನ್ನು ಅವ ಮಾರದಿಂದ ಎಲ್ಲಾ ಹೊಡಿತಾರ ಅವರು ಮುಂದ್ ಹಿಂಗಾ ಅಂದೀ
ನಾ ಬೆಳಸಾಯ ಹೆಂಗೆ ಬಯತೀ ಒಟ್ಟದ ಅರವ ಎಟ್ಟುವೋ
ಹ ದೋಸ್ತಾ ತಟ್ಟಿ ಸಾರು ಮೆರೆಸೋದು ಆಗಿಲ್ಲ ನಿನಗ
ಹೆಂಗ
ಕಟ್ಟಿದೆ ಎಲ್ಲಾ ಆದ್ರೆ ನನ್ ಮೆಟ್ ಮಾಡದಾರಲ್ಲ ಅಂದ.
ಎಲ್ಲ ನಮ್ಮ ಹೊಲ್ದಾಗ ನಡಲ್ಲ ತರ್ಕ ಕದಕೊ ಬಿಟ್ಟೆನ ಇಲ್ಲಾಂದ್ರೆ ಎಂಟಿ ಹೋದರೇ ರಾಣಯಾನ ಸಯತ್ತಲ್ಲ ಹೊಲ್ದಾಗ ನಡತಿಲ್ಲ ನೋಡಿದ್ರೆ ನೀಯಂತ್ರ ಹೋದ ಸುಡುಗಾಡು ಮಂದಿಯಾಗ. ನಕರುಗಳು ಒ ಹೊಲ್ದಾಗ ಕಟ್ಟಿ ಬಾರತೈತಿ ಇಲ್ಲಿ ಅಲ್ಲಿ ಪರ್ಕತ್ ಜಾಗನ.
ಇಲ್ಲಾ ಆದ್ರೆ ಹಂಗ್ ಆ ಕಡೆ ಹಾತ್ ಬುಡನು
ಅವ್ ಮೆಸಕೇತಿಡದಲ್ಲಾ ಅದಕ್ಕೆ ಇಡದ ಗಾಡದ್ ಕೇತಿಡದಲ್ಲ ಫ್ರೀ ಇದ ಅಲ್ಲಯ ಆರನದಾಗ ಕಟ್ಟೂ ಬರೋದು ಸಲ್ಲ ಹೊರ್ ಹೌದಲ್ಲ ಹೇಳ್
ಹ್ಮ್
ಸರ್ ಬಿಟ್ಟು ಬಿಡದ ಮಂದೆಗಲ್ಲ ಅಕಂತ ಸರ್ ಬಿಟ್ಟ್ ಬಿಟ್ಯಾನ ಎಲ್ಲಾ ಹ್ಮ್
ಇಲ್ಲ ಈಕಡೆ ಈಕಡೆ ಪಂಚಿಕೊಂಡಲ್ಲು ಕದುರಾಬ ಅಕಡೆ ಈಕಡೆ ತಿರುಗಾಡ್ತಾರೆ ಇವರು ತಿರುಗಾಡವರನ್ನೂ
ಅಲ್ಲಿರ್ ಪರಕತ್ತ ಇಲ್ಲಿ ಉಲ್ವತ ಏಟಲ್ಲಿ
ಹ್ಮ್ ಬಾರಲ್ ಉಲತ್ ಅನ್ನ ಈ ಕಡೆ ಎಲ್ಲಿ ದೇವಣ್ಣ ಅವರ್ ಹತ್ತಿರ್ತವು ಈ ಕಡೆ ತಿರುಗಡ್ ತರ್ಲಾ ಮಂದಿ
ಅಂದ ಸ ಕೊಡ್ರದಾರ ನದರು ಬತದ ಇರ ರಾಮಡ್ ಕಾಕ ಅಂತ ಇ ಇರ್ತದ ಇಡೆ ದೇವಣರು ಇತಾವ. ಓ ಶಾಂತ್ ಕೂಡ ನಾವು ಯಾಕ್ ಕಡಿಮೆ
ಇತರ ಅಲ್ಲಾ ಹಿಂಗೆ ಯಕಡೆ ಹದ್ರ ಇದಾರ ಬರ ಹಂಗ ಆದ ಅವ್ರೂ.
ಹಂಗ ಅದ ಈಕಡೆ ಈಕಡೆ ಶಾಂತಕೋಣ್ ಇರತ್ರತವ್ ಶಾಂತ ಕೂಡ ನ ಎತ್ತಾವ ದೇವಣನಾ ಇಕ್ಕಡ ಊರ ನಿಮ್ಮಂದಿ ಓಹ ವವಾ ಈ ಕಡೆ ರಾಮರೆಡ್ಡಿ ವವಾ ತಾ ಹೋರ್ಯಾ
ಇಲ್ಲ ಆಗ ನೋಡ್ದು ಅಲ್ಲ ಅಲ್ಲಿ ನೀನು ನಾಲಿಗೆ ಆತಾವ ಕಾಣದಿನು ಇಲ್ಲ
ಅಲ್ಲ ನಮ್ಮ ಅ ಕಡೆ ಯ ಆಕಡೆ ಹೋಗಿ ದೊಡ್ಡಲ್ದಾಗೆ ಸುಡ್ಕೊಂಡ ಗಸಿಂದ ಅಲ್ಲಿ ತಾನ ಗಾಡಿ ಗಡಿ ಗರಿಸಿ ಆರಾಮ ಕತೋ
ಹಾ ಹ್ಮ ಅದ ಬರೋಬರ್ ಇು ಆಯ್ತ ಈ ಕಡೆ ನಮ್ಮೋನು ಅವ್ಲ ಇನ ಜರ ಕಾಣ ಕಾಣ್ತಾವ ದಿಬ್ಬಿಗಾವು.
ನಿಮ್ಮನು ಕಾಣ್ತಾವ ನಮ್ ಕಾಣಲ್ಲ ತೆಗಿಗ ಅ ಗಡಗಳು ಮದುವೆ ಆಗಿ ಬಿಡ್ತಾವ.
ಹ್ಮ ಅದ್ರ ನಾಲಿಗ್ ಆದದ ಮತ್ ಕಾಣಲ್ಲ.
ನಿಮ್ ಬಟಾ ಬೈಲಿಗ್ ಆತವಲ್ ನಿಮ್ಮ್ಣ್ಣ ಅವನು ತಿಕ್ಕನು ಕಾಣ್ತಾವ. ಇ ಒಬಕೊಬ್ರ ಮ್ಯಾಕ್ ಆತವಲ್ಲ ನಾವ ಲಾಸ್ಟ್.
ಹ್ಮ್ ಮಾಸ್ತರ್ನು ಹ್ಮ ಇಲ್ಲ ಮಾಸ್ತರ್ನು ಕಾಣ್ತಾ ಹಂಗೆ.
ಹ್ಮ ಮಸರು ದೀಪಿಕಾ ತಗನು ನಮ್ ಕಾಣಲ್ಲ.
ಹ್ಮ್ ಈಗ ನಿಂಗ ಮತಾನಲ್ದ ಕಟ್ಟದ ನಡತ ನವು.
ಯಾರ
ನಿಂಗಪ್ಪ ಮತ್ತನ ಅಲ್ದಾಗ ಎಂತ.
ಬುಡ ಮರ ಒಪ ಅಲ್ದ ಗೌದ ಒಟ್ಟ ಅ ತ ಕಣಕ ತಟ.
ಹೇ ಹಂಗ ಹೇಳಾಕತ್ತಿಲ್ಲ. ಅವ್ರು ಹೊಲ್ದ ಕಟ್ಟವ್ರಗೆ ನಡತ ಅಂದೇ.
ಹಾ
ಹ್ಮ್
ಈಗ ಸರಿ ಅದ್ರ ಲಾಸ್ಟ್ ಸಟ್ಯಾಂಡ ನನ್ ಆತಾವ ಕಡೆ.
ಹ್ಮ್ ನ ಗಂಗಪ್ಪನ ಕೇಟ ಯಾವ್ ತಗೊಂಡ್ ಹೋತ್ರಾವ.
ಅಲ್ಲ ಕದ ಹೇಳೇಳಪ್ಪ ಎರಡದ್ರ ಮನ್ಯಾಗ ಎರಡ್ರ ಅಲ್ದಾಗ ಇರ್ತಾವನು. ಮತ್ತಕ್ಕೆಂದ ಇತ್ ಮಳ ಚಾಟಲ್ಲ ತ ಬಂದಿ ಇತ್ತ.
ಹ್ಮ್ ನಿನ್
ನನಗೆ ಕೊಡಕ ಬಂದ.
ನೀ ಎಲ್ಲಿ ಅಲ್ಲೇ ಕಟ್ಟಿದೆ ಏನ್.
ಇಲೆಕ್ಕದ ನಮ್ಮಲ್ಲ ಒ ಕದರ್ಸ ಕೆಡುಬ. ಪತತ್ರಾಸಕ ಬನ್ನೆ.
ಹ್ಮ್ ಹ್ಮ್ ಅವಾಗ ಬರಕೈತ್ತನ್ ಮಳಿ.
ಏ ನಾದ ದೊಡ್ಡ್ಮೇಳ ಬ ಬಂತ ವಜ್ಜಿ ಬಂತತ್ ಅವಾಗ ಒಳಗ ಕಟ್ಟಿದ ನಾನು.
ಹ್ಮ್ ಹ್ಮ್ ಎಟಾ ಐದುಕ್ ಬಂದದನ್.
ಹಾ
ಐದಕ್ಕ.
ಹಾ ಈಗ್ ಬಂಧನ್ ಮಳೆ.
ಹ್ಮ ಹ್ಮ
ಹೆಂಗ ಬಂದ ಅಂತ ಬಿಡ ಆಸ ನೆನ್ಪನು.
ಯಾರು.
ಗೋಡುಗರಂ
ಎಲಿಗೆ.
ಏಯ್ ತಂಬಾ.
ಅ ಇಲ್ಲಪ ಅಚ್ಚಲ ಏ ಅವ ಅಸ್ತಾನಂದಾನ ಮತ್ ಏನ್ ನಮಗೆ ಇದು ಮಾಡ್ತ ತರ ಅಂತ ಕಂಡಚಾರತ್ಮ.
ಹ್ಮ ಹ್ಮ್
ಹ್ಮ್
ಹಚ್ಚಿಲಾನ್. ಹಚ್ತಾ ಅಂದ್ ಅದ್ಕೆ ಅಂದೇ. ಹಾ